ಹಲೋ
ಹಾ ಯುವರಾಜ್ ಅವ್ರೇ ನಮಸ್ತೆ.
ಹಾ ನಮಸ್ತೆ ನಮಸ್ತೆ ಹೇಗಿದ್ದೀರಾ
ಕಳ್ಸಿತಿದ್ಯ
ಹಾ ಕಳ್ಸತಿದೆ ಹೇಳಿ ಚೆನ್ನಾಗಿದ್ದೀ ನೀವು ಹಾ ಕೇಳಸ್ತಾ ಇದಿ ಹೇಳಿ.
ಚೆನಗಿದೆ ಹಾ ಚನಗಿದೆ
ಏನ್ ಮಾಡ್ಸಿದ್ದೀರಾ
ಮತ್ತೆ ಮನೆಯಲ್ಲಿ ಆರಾಮದ
ಹಾ ಅರಮಿದರ ನಿಮ್ಮ್ ಮನೇಲಿ
ಹಾ ಹೇಗೋ ಆರಾಮದೀವಿ ಹಾ ಆರಾಮಿದಿ ನಾವು
ಹ್ಮ್ ಏನ್ ಮಾಡ್ತಿದ್ದೀರಾ
ಏನಿಲ್ಲ ನೋಡಿ ಕುತ್ಕೊಂಡಿದ್ದೀನಿ ಸಂಪಾಗಿ
ಎಲ್ಲಿ
ಇಲ್ಲೆ ಹೊರ್ಗಡೆ
ಹೌದಾ ಎಲ್ಲೂ ಹೋಗ್ಲಿಲ್ವಾ
ಹ್ಮ್ ಹೋಗಿದ್ದೆ ಒಂದ್ ಸ್ವಲ್ಪ ಹ ಗೋಬ್ರಾ ಹಾಕಕ್ಕೆ
ಹ್ಮ ಗೊಬ್ಬರ ಆಕ್ ಬಂದ್ರಾ
ಹ್ಮ ಹಾಕಿದ್ವಿ
ಹ್ಮ್ ಹ್ಮ್
ಸದ್ಯಕ್ಕೆ ಒಂದ್ ಸ್ವಲ್ಪ ಮೈ ಕೈ ನೋಯ್ತಿದೆ ನೋಡಿ ಅದೊಂದ್ ಸ್ವಲ್ಪ ಗೊಬ್ಬರ ಎತ್ತಹಾಕಿದ್ದು.
ಹೌದಾ ಭಾರ ಇತ ಗೋಬ್ರ
ಏ ಇರತ್ತಪ
ಅಂದ್ರೆ ಹಸಿ ಗೊಬ್ರ ಇರುತ್ತಏನ
ಹಾ ಹಸಿಗೋ ಹಾ ಒಣಗೋ ಒಣ ಅಷ್ಟೊಂದ ಏನ ಇರಲ್ಲ ನಡುಕಲ್ಲಿ ಕೆಳಗಡೆ ಇರುತ್ತಲ್ಲ
ಹಾ ಹಾ್
ಹಾ ಅಲ್ಲಿ ಮಾತ್ರ ಫುಲ್ ಹಸಿ ಇರತ್ತೆ
ಹಾ
ಹ್ಮ್ ಅದೊಂದ್ ಸ್ವಲ್ಪ ಹಸಿರುವು ಬಾಳ ಇದಾಗಬ ವಜ್ಜಿ ಆಗಡ್ತೇವೆ ಹ್ಮ
ಅಲ್ಲ ಗೊಬ್ಬ್ರ ನೀವೇ ನಿಮ್ದೇ ದನದ ಏನ ತಗೊಂಡಿದ್ದ ದುಡ್ಡು ಕೊಟ್ಟು
ಏ ಇಲ್ಲ ಇಲ್ಲ ನಮ್ಡೆ ದನದ್ದು.
ನಿಮಗ ಇದಾವ ದನಗಳ ಎರಡು ಹತ್ತಿದಾವೆನ ಅದ್ರದ್ದು ಏನ ಗೊಬ್ಬ್ರ ಹ್ಮ್ ಎಷ್ಟಸಾವಿರ್ಕ ತಗೊಂಡಿದ್ರಿ ಎತ್ತ
ದು ಹದಿನೈದು
ಅಷ್ಟೊಂದು ರೇಟಾ
ಒಂದ್ ಲಕ್ಷ ಹದನೈದು ಸಾವ್ರ
ಅದ ಅಷ್ಟನದ ರೇಟಾ
ಹ್ಮ ಮತ್ತೆ ಇರತ್ತಪ್ಪ ಮತ್
ಹ್ಮ ಚೆನಾಗೆಳಿತವಾ
ಹ್ಮ್
ಹೇಳಿತಾವ ಚೆನಗಿ
ಹ್ಮ್ ಎಲ್ಲಾ ಕೆಲ್ಸಕ್ಕೂ ಬರುತ್ತೇವೆ ನಾನ್ ಅವತ್ತೇ ಒಂದ್ಸಲಿ ನಿಮಗೆ ಹೇಳಿದ್ದೆ ಅನ್ಸುತ್ತೆ ಅದು ಎತ್ತು ತಿಯರ್ತಿ ತಲಾ ಹ ಅವತ್ತೊಂದ್ ದಿವ್ಸ ನನ್ ಜಾಸ್ತಿ ಎತ್ತಗಳು ಹೊಡ್ಯಕ್ ಹೊ ಹೊಡ್ಯಕ್ ಹೋಗಲ್ಲ
ಹಾ
ತಮ್ಮನ ಎಲ್ಲಾ ನೋಡ್ಕೊತಾನೆ
ಹ್ಮ್ ಹ
ಮತ್ತೆ ಅವಕ್ ಮೇವ್ ಮೇವ್ಗೆ ಮಾತ್ರ ನಾನ್ ನೋಡ್ಕೊಂತೀನಿ ಅವತ್ ಒಂದ ಎರಡ್ ದಿವ್ಸ ಏನೋ ಇವತ್ತು ನಿನ್ನೆ ಒಂದ್ ದಿಸ ಏನ್ ಮಾಡಿದ್ದೀನಿ ಎತ್ಕ ಕರ್ಕೊಂಡ ಹೋಗಿದಿನಿ
ಹಾ ಎಲ್ಲಿ ಹೊಲಕ್ಕೆೆ
ಇದು ಏನಪ್ಪಾ ಅವು ಎತ್ ಎತ್ತಿಗೆ ಮೇವ ತೊಂಬರ ಯಾ
ಹಾ ಮೇವ್ ತರ ತಗೊಂಡ್ ಹೋಗಿದ್ರಿ
ಕೊಂಡು ಹೋಗ್ತಾ ಇದ್ದೀನಿ
ಹಾ
ಆ ನನಗೆ ಒಂಥರ ಹೋಪ್ ಬಂದ್ಬಿಟ್ಟಿದೆ ಇವಾಗ ಏನಂತ ಎತ್ತುಗಳ ನಾನು ಹೊಡಿ ಬಹುದು ಅಂತ ಹೇಳಿ
ಹ
ಹ್ಮ ನಿಜಾವಾಗ್ಲೂ ಇವ್ರೇ ಏನ ನನಗೆ ಜಾಸ್ತಿ ನಾನು ಇದಕ್ ಆ
ಅದೇಏನ್ ಗೊತ್ತದು ನಮ್ ರೇಟ್ ಶೀಟ್ ಬೇಕಂದ್ರೆ ರೇಟ್ ಇರುತ್ತಲ್ಲ ಎತ್ತದಂಗ ಗಟ್ಟಿ ಹೇಕೋಬೇಕು
ಹಾ ಅಂದ್ರೆ ಎಳಿಬೋದು ಅದನ್ನ ಬಟ್ ಏನ್ ಗೊತ್ತಾ ಕೆಲವಂ ಟೈಮು ನಮ್ಮ ಗ್ರಹಚಾರ ಹೆಂಗಿರತ್ತೋ ಏನ ಇತ್ತಾಗಲ್ಲ ಒಂದೊಂದು ಟೈಮ್
ಹಾ
ಟೈಮು ಏನಾಗಿದೆ ಸಂಜೆ ನಾನು ಎತ್ತಿಗೆ ನ ನನ್ ಯಾವತ್ತೂ ಹೋಗಿಲ್ಲ ನಮ್ಮ ಅಪ್ಪನಿಗೆ ನಾನನ್ ಕನ್ವಿನ್ಸ್ ಮಾಡ್ದ ನೀನು ಅವರು ಹಂಗಗೆ ಹೇಳಿದ್ರು
ಹ್ಮ್
ಬ್ಯಾಡ ನಿನ್ ಕೈದು ಎತ್ತು ಮೇಂಟೈನ್ ಮಾಡಕ್ ಆಗಲ್ಲ ಎತ್ತು ಬಹಳ ಡೇಂಜರು
ಭಾರಿ ಜೋರ್ ಇದಾವ
ಹಾ ಜೋರಾರ ಇದಾವೆ ಹಂಗಾಗಿ ನೀನ್ ಹೋಗ್ಬೇಡ ಅಂತ ನಾನು ಕಿವಿಮತ್ ಹೇಳಿದ್ರು ನಾನು ಏ ಯಾವತ್ತು ಹೋಗಿ ಇಲ್ಲಪ್ಪ ನಾನು ಹೋಗ್ಬರ್ತೀನಿ ಒಂದ್ಸಲ ಯಾರಲ್ಲ ಮನೆಯಲ್ಲಿ
ಹಾ ಹಾ
ನಾವ ಇಬ್ರ ಇರೋದು ಮತ್ತತ್ ಆಮೇಲೆ ನೀವು ಇದಕ್ ಹೋಗ್ಬಿಡ್ತೀರಾ ಹೊ ಊರಿಗೆ ಹೋಗ್ಬಿಡ್ತೀರಾ ಹಬ್ ಹಬ್ಬಕ್ಕೆ ಹಂಗಾಗಿ ನಾನೇ ತಗೊಂಡ್ಂಬಂದ್ಬಿಡ್ತೀನಿ ನೀವ ನೀರ್ ಕಟ್ತಾ ಇರಿ ಅಂತ ಹೇಳಿದೆ
ಹ್ಮ್ ಹ್ಮ್
ಸರಿ ಆಯ್ತು ಅಂತ ಹೇಳಿ ನಾನ್ ಕಟ್ಕೊಂಡ್ ಹೋದ ಏನಂಗ ಒಂದು ಏನ ಮಾಡ್ಕೊಂಡು
ಹ್ಮ
ಹ್ಞೂ ಸ್ಟಾರ್ಟಿಂಗ್ ಎಲ್ಲ ಒಂದು ಒಂದು ಒಂದ್ಸಲ ಸ್ಟಾರ್ಟಿಂಗ್ ಕಟ್ಟಬೇಕಾರೆೆ ಆ ಕಡೆ ಇರೋ ಎತ್ತ ಈ ಕಡೆ ಬಂದಿತ್ತು ಹಂಗಾಗಿ ಗೊತ್ತಾಗ್ಬಿಡ್ತು ಈ ಕಡೆ ಎತ್ತು ಆಕಡೆ ಹಾಕಿ ಕಟ್ಟಿದೆ ಕಟ್ಟಿದ ಆದ್ಮೇಲೆ ಕಟ್ಟ ಇಟ್ಕೊಂಡು ಸೀದಾ ಹೋದ್ವಪ್ಪಾ
ಎಲ್ಲಿಗೆ ಹೊಲಕ್ಕೆ
ಹೊಲಗ ಹತ್ರ
ಹಾ
ಮೇವ್ ತಗೊಂಬರಕಂತ ಹೋಗಿದ್ನಲ್ಲ ಹೊಲಕಂತ ಹೋದೆ ಅಲ್ಲಿ ಕರೆಕ್ಟ್ ಆಗ ಹೋಗ ಇದಾವೆ ಆಮೇಲೆ ಎಲ್ಲ ಬಂಡಿ ಲೋಡ್ ಮಾಡ್ಕೊಂಡು ಇನ್ನ ಏನ್ ಬಿಡ್ಬೇಕು ಹೋಗ ಇವ ಹ್ರ
ಹಾ ನೀವ್ ಒಬ್ಬರ ಇದ್ರಾ
ಹಾ ನಾನ ಒಬ್ನೇ ಇದ್ದೆ ಏನಾಗಿತಿ ಈ ಗೊತ್ತಿಲ್ಲ ಸೈಡಿಂದ ಒಂದ್ ಗಾಡಿ ತಗೊ ಬಂದ್ಬಿಟ್ಟ ಆರ್ನ ಹೊಡ್ದ್ ಬಿಟ್ಟ ನಾನ ಏನ್ ಬಂಡಿ ಮೂವ್ ಮಾಡ್ಬೇಕಿತ್ತು ಯ್ಯಪ್ಪಾ ಏನಾಗೈತಿ ಹಿಂದೆ ಇವನು ಎತ್ತು ಒಂದ್ ಎತ್ತೈದಲ್ಲ ಹಿಂಗ ಕಾಲ್ ಜಾಡ್ಸ್ಕೊಂಡು ಓಡದ್ನಪ್ಪ ಏನ ಅಂತಯ ಹೇಳ್ಬಾರ್ದು ಪಜತಿ ನಾ ಇನ್ನ ಬಂಡಿ ಮೇಲ್ ಕುೂತ್ಕೊಂಡಿಲ್ಲಾ ಹಗ್ಗ ನನ್ ಕೈಯಲ್ಲ ಐತಿ
ಅಲ್ಲಾ ನೀನಗ್ ಒಡಿತಾ ಕಾಲಿಂದ
ಕಾಲಿಂದ ಹೊಡಿಲಿಲ್ಲ ಅದು ಇ ಬಾಲ ಇರುತ್ತಲ್ಲ ಹ ಬಾಲಾ ಹಾ ಬಾಲ ಜಾಡ್ಸ್ ಕೊಂಡು ಇವ್ನ್ ಓಡ್ದಪ್ಪಾ ಇಪ್ಪಾ ಹೇಳ್ಬಾರ್ದು ಇವ್ರೇ
ಹ ಫುಲ್ ಚಿನಾಟಿನ
ಯ ಇವು ನೋಡಿದ್ರೆ ಎಲ್ಲಿ ಗುಂಡಗ್ ಹಾಕ್ಬಿಡ್ತಾವ ಅಂತ ನನಗ್ ಭಯ
ಹಾ
ಆಮೇಲ್ ಮನೇಲಿ ನನ್ನ ಕಡ್ದ ಹಾಕ್ಬಿಡ್ತಾರ ಅಂತಿ ನನಗ ಒಂಂತರ ಒಳಗ್ ಪುಕ್ಕು ಪುಕ್ಕು
ಹಾ ಹಾ ಹಾ
ಆಮೇಲೆ ಇದು ಆಮೇಲೆ ಯಾರ್ನ್ ಯಾರೋ ಗಾಡಿ ನಿಂದರ್ಸಿ ಈ ಅಪ್ಪ ತರಪಸಿ ಬಂಡಿ ತರಪಸಿ ಮುಂದಗಡೆ ಹೋಗಿ ಬಂಡಿ
ಗತ್ತಲ್ಲ ನೀವು
ಇಲ್ಲ ಅತ್ತೆ ಇಲ್ಲ
ಅವವು ಎರ ಓಡ್ದಿದಾವವು ಸುಮ್ನೆ
ಹ ಸುಮ್ನೆ ಅವೇಟ್ಟಿಗೆ ಅವೇ ಬಂದ್ಬಿಟ್ಟಿದ ಅವೆ ಒಂದ್ ಅರ್ಧ ಕಿಲೋಮೀಟರ್ ಅಷ್ಟು ದೂರ ಬಂದ್ಬಿಟ್ಟಿದೆ
ಎಪ್ಪಾ ಹಾ
ಓಡ್ಕೋಂತ ಬರ್ತಾ ಇದೀನ ನಿರಿಸೋ ನಿರಸರು ಅಂತ ನಮ್ ದೊಡ್ಡಪ್ಪಗ್ ಒಂದ್ಸಲಿ ಕೂಗಿದೆ ಆತ ನೋಡಿದ್ರೆ ನೀರ್ ಕಟ್ತಾವ ಅವನೇ ಆತ ಕೂ ನನಗ್ ಕೇಳಸ ಎಲ್ಲ ಅದು ಇಲ್ಲ ಅಂತ ಹೇಳ್ಬಿಟ್ಟ
ಹ್ಮ್
ಆಮೇಲೆ ಮುಂದೆ ಒ ಒಂದು ಹಿಂದೆಯಿಂದ ಒಂದು್ ಗಾಡಿ ಬಂದಿತ್ತು ನಾನ್ ಆಗ ಇನ್ನೊಂದು ಗಾಡಿ ಮೇಲೆ ಬಂದೆ ಇನ್ನೊಂದ ಒಂದು ನಮ್ಮ್ ಊರ್ ಪಕ್ಕದಲ್ಲಿ ಇರೋರು ಒಬ್ಬರು ಗಾಡಿ ಇತ್ತು ಹ ಒಂದ್ ಸ್ವಲ್ಪ ನಿಂದ್ರಿಸ್ರೋಣ ಅಂತ ಹೇಳಿ ನಿಂದ್ರಸಿದ್ರ ಅವ್ರ
ಹ್ಮ್ ಹ್ಮ್
ತಲುಪಸಿ ಈ ಕಡೆಯಿಂದ ನಮ್ಮ್ ಅಪ್ಪನಿಗೆ ಫೋನ್ ಹಚ್ರೀಸಿಏನೇನೋ ನಮ್ಮ ಮತ್ತ ತ್ತಮೇಲೆ ನಾವ ಅಪ್ಪ ಸದ್ಯಕ್ಕೆ ನನ್ ಪುಣ್ಯಕ್ಕೇನು ಬಂದ್ ಬೈ್ದೇ ಇಲ್ಲ
ಹಾ ಹ ಹಾ
ಅದೊಂದ್ ಲಕ್ಕ ಆಮೇಲೆ ಇಂದ್ ಇನ್ನೊಂದ್ ದೊಡ್ ಲಕ್ ಅಂದ್ರೆ ಇವು ಎತ್ತುಗಳು ಎಲ್ಲ ಒಂದ ಗುಡ್ಡೆಗ್ ಹಾಕ್ ಅಂತ ನಾ ಅನ್ಕೊಂಡು ಫುಲ್ಲು ಎದರ್ಕೊಂಡ್ಬಿಟ್ಟಿದ್ದೆ
ಹಾ
ಅದೊಂದು ಅದೃಷ್ಟ್ಯಪ್ಪ ಅಯ್ಯಪ್ಪ ಹೇಳ್ಬಾರ್ದು ಅದಕ್ಕೆ ನನಗ್ ಭಯ ಭಯ ಆಗೋದ ಅಂದ್ರೆ ಎತ್ಗಳಿಂದ
ಸೇಫ್ ಆಗಿ ಯಾಂಡ್ ಆಗಿದ್ದು
ಹಾ ಸೇಫ್ ಆಗ ನಿಂದ್ರಸಿದ್ಪ್ಅವು ಒಂದು ಲೆಕ್ಕಕ್ಕೆ
ಹಾ ಉಳ್ಕೊಂಡಿದ್ದೀರಾ ನೀವು ಉಳ್ಕೊಂಡಿದ್ದೀರಾ ನೀವು
ಏ ದೊಡ್ ಉಳ್ಕೊಂಡ್ರ ತೊಂದ್ರೆ ದೊಡ್ಡದ ಏ ಹೇಳ್ತೀರ ಮತ್ತೆ ಮೊದ್ಲೆ ಒಂದು ಹದ್ನೈದು್ ಲಕ್ಷಕ್ಕ ತಗೊಂಬಂದ್ ಕೊಟ್ಟ ಈ ತಗೊಂಬಂದಿರೋದಾವು
ಹಾ ಹಾ ಮತ್ತ ಸಾಯ್ ಆಗ್ಬಡ್
ಯ ಹೇಳ್ತೀರನ್ ಮತ್ತೆ ತಮೇಲೆ ಆದ್ರೂ ಭಾರ ಎಲ್ಲ ನಾನೇ ಹೊರ್ಬೇಕಿತ್ತು
ಹಾ ನೀವೇ ತಿಸಬೇಕಾಗಿತ್ತ ಆಮೇಲೆ
ಆಮೇಲೆ ಏನ್ ಮಾಡ್ತೀರಾ ಮತ್ತೆ
ಹ್ಮ್ ಆಮೇಲೆ ಯಪಾರ ಏನಂದ್ರು
ಹ
ಹ್ಮ್ ಹ್ಮ್ ಇವರೋಜ ಅವ್ರೇ
ಟ್ವಿಟರ್
ಅಲ್ಲಾ ನಿಂಗ್ ವಾಯ್ಸು ಬ್ರೇಕ್ ಬ್ರೇಕ್ ಬರ್ತಿದೆ
ಆಯವಾಗ
ಹಾ ಇವಾಗ ಬರ್ತಿದೆ ಹೇಳಿ
ಹ್ಮ ಹ್ಮ್ ಆಮೇಲೆ ಅದೊಂದು ಒಂದ್ ತಿಂಗಳ ತನಕ ನಾನನ್ ಎತ್ತುಗೊಿಸುವವಾಸಕ್ಕೆ ಹೋಗ್ಲಿಲ್ಲ ಅಲೋ ಹಲೋ ಅಲೋ ಕೇಳಿಸತಿದ್ದೇನಾ ಹಲೋ ಹಲೋ ಮಾತಾಡ್ರಿ ಹಲೋ ಹ್ಮ